ಹಾ ಹಲೋ. ಹಪ್ಪಾ ಮಾಡ್ತಿದಯ ಏನಿಲ್ಲ ಹ್ಮ್ ಮತ್ತೆ. ಮತ್ತೇನ್ ಸಮಾಚಾರ.
ಊರಿಗೆ ಹೋಗೋದು ಯಾವಾಗ ಮತ್ತೆ.
ಊರಿಗೆ ಗುರುವಾರ ಹೋಗ್ತೀನಿ.
ಹೋಗಿ ಬರದು.
ಸೋಮವಾರ.
ಎಷ್ಟು ದಿನ ರಜ ಈಗ.
ಮೂರ್ ದಿನ ಆಗುತ್ತೆ ಗುರುವಾರ ಅಂದ್ರೆ ಗುರುವಾರ ಬಂದು ಹೋಗ್ತೀನಿ ಶುಕ್ರವಾರ ಶನಿವಾರ ಗುರುವಾರ ಅಂದ್ರೆ ಶುಕ್ರವಾರ ಶನಿವಾರ ಆಗುತ್ತೆ
ಮಂಗ್ಗಳಾರು ಬರೋದ ನೀೇನು
ಹ್ಮ್ ಆ ಮಂ್ಗಳವಾರ ಆಯ್ತ ಮಂ್ಗಳವಾರ ಇಲ್ಲ ಮಂಗಳವಾರ ಅಲ್ಲ ಗುರುವಾರ ಗುರುವಾರ ಶುಕ್ರವಾರ ಶನಿವಾರ ಮೂರ್ ದಿನ ರಜಾ ಆಗುತ್ತೆ
ಎಷ್ಟು ದಿನ ಟೋಟಲ್
ಮೂರ್ ದಿನ ಅಷ್ಟೆ ಅಂದ್ರೆ ಗುರುವಾರ ಅಲ್ಲರಿತಿ ಹ್ಮ್ ಹ್ಮ್
ಸೋಮಾರ ಆಾಸಿಟ್ಟ.
ಸೋಮವಾರ ಸೆಕೆಂಡ್ ಇಲ್ಲ ಫಸ್ಟ್ ಇರ್ತದೆ ಮೂಚಲ್ ತಗೋಬೇಕು ಒಬ. ಇಲ್ಲ ಅಂದ್ರೆ. ಇಲ್ಲಾ ಅಂದ್ರೆ ಉಮಾಶಂಕರ್ ಸರ್ಗೆ ಕಾಲ್ ಮಾಡ್ಬಿಟ್ಟು. ಡೈರೆಕ್ಟ್ ಸರ್ ಹಂಗೆ ಬರ್ತೀನಿ ಸೆಕೆಂಡ ಈಚಲ್ ಕೊಟ್ರೆ ಓಕೆ., - ಯಾರಾದ್ರು, - ಯಾರು ಕೊಡ್ಲಿಲ್ಲ ಅಂದ್ರೆ ಡೈರೆಕ್ಟ್ ಬರ್ತನೆ ಅಷ್ಟೆ, ಸೆಕೆಂಡ್-
ಮತ್ತೆ ರಜೆ ತಗಬೇಕಾ ಅದ ಆದ್ಮೇಲೆ. -
ಅದಾದ್ಮೇಲೆ ಮತ್ತೆ ಇನ್ನೊಂದು ಫಂಕ್ಷನ್ ಇದೆ. ಅದಕ್ಕೆ ತಗೋಬೇಕು ನಾಲ್ಕನೇ ತಾರೀಕು ಅವಾಗ ಒಂದ್ ದಿನ ತಗೊಂತೀನಿ.
ಟೋಟಲ್ ಎಷ್ಟ್ಟ ಲೀವ್ ಖರ್ಚಹಾದಂಗೈತೆ.
ಟೋಟಲ್ ನಾಲ್ಕ್, ನಾಲ್ಕ್ ದಿನ ತಗೊಂತೀನಿ ಈಗ.
ಲೀವ ಎಷ್ಟಟಜ ಮಾರ್ಕ ಹ
ನಾನಾ ಮೂರು ಹದ್ಮೂರು ಆರು ಆರು ಯೂಸ್ ಮಾಡ್ಕೊಂಡಿದ್ದೀನಿ ನೋಡಪಾ. ಹಾ. ಆರಿಷ ಹ್ಮ್.
ಈಗ ಇದು ಈ ಈಗ ಮತ್ತೆ- ಈಗ ಇದೊಂದು ಬೋರಾಯ್ತು.
ಇದೊಂದು ನಾಲ್ಕು, ಆರು ಪ್ಲಸ್ ನಾಲ್ಕು- ಓ, ಆರತಾಯ್ತು.
ಬ ಈಗ ಮೂರ್ ದಿನ ಮತ್ತೆ ಇನ್ನೊಂದುನಾಕ, - ನ ಸ ಸತಾತ ಅಲ್ಲ
ಹಾ, ಅದೇ ಅವಾಗ ಒಂದ್ ದಿನ ಆಗತ್ತೆ. ಹಾ, ಹ ಒಂದಿನ- ಅವತ್ ಶನಿವಾರ ಒಂದಿನ ಆಗತ್ತಷ್ಟೆ. ಹ್ಮ್, ಶುಕ್ರ - ಶುಕ್ರವಾರ ಏನ್ ಗೊತ್ತಾ ಶುಕ್ರವಾರ ಫಸ್ಟಶಿಷ್ಟೇ ಬಂದು ಫಸ್ಟ್ ಶಿಫ್ಟೇ ಇರುತ್ತೆ. ಫಸ್ಟ್ ಶಿಫ್ಟ್ ಹೋಗಿ ಮತ್ತೆ ಶನಿವಾರ ಎಲ್ಲ ಮುಗಿಸಕೊಂಡು. - ಆಹ ಭಾನುವಾರ ಇದೆ ಏನಂತರ ಮದ್ವೆ ಇದೆ ಮದ್ ಅಂದ್ರೆ ಶುಕ್ರವಾರನೇ ಈ ಶನಿವಾರನೇ ಇದೆ. ಮದ್ವೆ ಹ್ಮ್, ಶನಿವಾರ ಬೆಳಿಗ್ಗೆ ಅಲ್ಲಿ ಇರ್ತೀನ ಮದ್ವೆ ದಿವ್ಸ.
ಎಲ್ಲಿ ಫಂಕ್ಷನು. -
ಅ ಮುಂಬೈ, ಮುಂಬೈ ಅಂದ್ರೆ ಮುಂಬೈ ಅತ್ರ ಫುಲ್ ಮುಂಬೈ ಅಲ್ಲ.
ನಿಮ್ಮೂರಿಂದ ಮಹಾರಾಷ್ಟ್ರಕ್ಕೆ ಎಷ್ಟದೂರಹಾಗತ್ತೆ.
ಹ ಅಲ್ಲಿಂದ ಮಹಾರಾಷ್ಟ್ರ ಬೌಂಡ್ರಿ ಒನ್ ಅವರ್ ಅಲ್ಲೇ ಹೋಗ್ಬಹದು ಬೌಂಡ್ರಿಗೆ. - ಮೇನ್ ಮುಂಬೈ ಹೋಗಕ್ಕೆ, ಮೇನ್ ಮುಂಬೈ ಹೋಗಕ ಒಂದು ಅ- ಒಂದು ಐದು, ಐದ್ ಅವರ್ ಬೇಕು ಐದು ಒಳಗಡೆನ ಹೋಗ್ಬಿಡ್ಬೋದು.
ಇನ್ ಕೇಸ್ ಬೈಕಲ್ಲಿ ದವೆ ಬೈಕಲ್ಲಿ ಹೋದರೆ.,
ಬೈಕಲ್ಲಿ ಹೋದ್ರೆ ಆರು ಏಳು ಅವರ್ ಆಗತ್ತೆ.
ಮತ್ತೆ ಇನ್ನೆಂಟ್ರಲ್ಲಿಾದ್ರರು ಬೇಗ ವಯ್ತ
ಅವ ಟ್ರೈನಿನಲ್ಲಿ ಹೋಗ್ತೀವಿ. ಟ್ರೈನ ಅಲ್ಲಿ ಒಂದು ನಾಲ್ಕ ಅವರ ಮೂರು ಮೂರ ವರೆ ನಾಲ್ಕು, -
ೈನದೇ ಬ ಅದ ಟ್ರೈನ್ ಬೇಋ ಹೋಗತ.,
ಹಾ, ಟ್ರೈನ್ ಬೇಗಹೋಗತ. ಇದು ನಾನ್ ಸ್ಟಾಪ್ ಇರ್ತವಲ್ಲ ಡೈರೆಕ್ಟ್ ಏನಂತಾರೆ., ಅದೇನಲ್ರ ಎಕ್ಸ್ಪ್ರೆಸ್, - ಅದಕ್ ಹೋಗ್ಬೇಕು
ನಿನ್ ತಮ್ಮನ ರಜನಾ ಅಂಗಾರ
ಹಾ ಸೇವ್ ಒಂದೇ ಅವ್ರು ನನ್ ತಮ್ಮನೆ ಓನ್ ಬ್ರದರ್ ಅವನು.
ನಿನ್ಗೆ ಹುಂ ಹೇಳಿದ್ಯಲ್ಲ ಇನ್ನೇನು ಅದ್ರಲ್ಲಿ ಪ್ರೆಸ್ಟ್ ಮಾಡಿ ಹಾಕ್ತಾಯಿರೋದು.
ನಿನ್ ತಮ್ಮ ಊರು ಅದೇ ಅಂತ ಹೇಳತಿಿಯಲ್ಲಾ ಅದಕ್ಕೆ. ನಂದೂರಂದ್ರೆ
ದನ್ನು
ಹಾ, ಅವನು ಬರ್ತಾನೆ- ಅವನು ಬರ್ತಾನ.
ಅವನು ಎಷ್ಟು ದಿನ ಅವ್ನು ಜಾಸ್ತಿ ದಿನ ರಜ ತಂಡನ ಏನ್ ಕತ್ತೆ.
ಹ ಇಲ್ಲ ಇಲ್ಲ ಹ ಅವನು ತಗೊಳಲ್ಲ ಅವನು ಸೇಮ್ ನಿಂತರನೇ. ಣ ಪ್ಲಾನರು.
ಹೌದಾ
ಹಾ ಸೇಮ್ ಅಂದ್ರೆ ಅವನು ಎಸ್ ಎಂ್ ಟಿ ಲಿಖತ್ ಇದಾನಲ್ಲ ಆ ಆತರ ಯಾವ್ದ ಮಾಡ್ತಾನೆ ಅಂದ್ರೆ ಅದು ನಮ್ದ್ ಈ ಕಂಪ್ನಿ ಆ ಕಡೆ ಆಯ್ತಲ್ಲ ಇನ್ನೊಂದ್ ಕಂಪ್ನಿ ನಮ್ದ್ ಯಾವ್ದ ಯಾವ್ದದು ಈಸ ಅಲ್ಲ ಈ ಕಡೆ ಈ ಕಡೆ ಮುಂದೆ ಇನ್ನೊಂದು್ ಬೇರೆ ಪ್ಲಾಂಟ್ ಇದೆಯಲ್ಲ ಇ ಕಡೆ ಹೆಚ್ ಸಿ ಎಲ್ ಹೆಚ್ಚ ಹೆಚ್ ಎಲ್ ಕಡೆ ಇದೆಯಲ್ಲ
ಫೇಬ್ರಿಕ್ ಏನೋ ಐತೆ ನೋಡು.
ಫ್ಯಾಬ್ರಿಕ್ ಇಲ್ಲ ಕಣ ಅದ ಅದ್ರ ಹೆಸರು ಏನು ಯಾವ ಪ್ಲಾಂಟ್ ಹೇಳು
ಕಂಟೈನರಾ
ಕಂಟ್ ಅಕಡೆ ಇಲ್ಲ
ಹ
ಈ ಕಡೆ ಎಚ್ ಸಿ ಎಲ್ ಕಡೆಗ ಆಯ್ತಲ್ಲ.
ಅಗ್ನಿಿನ.
ಅಗ್ನಿ ಅಲ್ಲ ಎಜಿ ಐ ಕಡೆ ಇನ್ನು ೊ್ ನಮ್ದು ಆಯ್ತ ಗೊತ್ತಾ ಸ್ನೈಟರ್ದು ಆ ಕಡೆ ಇನ್ನೊಂದ್ ಆಯ್ತ ಗೊತ್ತಾ ಜಿ ಐ ಕಡೆ ಇನ್ನೊಂದ್ ನಮ್ದು ಪ್ಲಾಂಟ್ ಹೌದು ಹ ಕುಲಿಂಗ್ದೋನು ಮಾಡ್ತಾನೆ.
ಈ ಸಿ ಕೋಲಿಂಗ್ ನ ರೆಡಿ ಮಾಡ್ತನಾ ಅವ್ನು
ಹ ಕೂಲಿಂಗ್ಗೆ ಎಸ್ ಎಸ್ ಎಂ ಟಿಿದ ಏನೇನು ಯೂಸ್ ಆಗತ್ತಲ್ಲ ಆತ ಅದ್ರದ್ದ ಇದು ಮಾಡ್ತನ ಅವ್ನು
ಯಾರು ಯಾರ್ ತ್ ಸಾಧ್ಯ ಸಾರಾ
ಹಾ ಸತೀಶ್ ಸರ್ ಶಿಷ್ಯ ನೋಡು.
ಅ್ರ ಅವ್ರು ಬರೋ ಪ್ರೇರಣೆ ಮಾಡೋ್ತಾರೆ
ಆ.
ಎಕ್ಸಂಟಿ ರಾಜಕ್ ಪೈಲಟ್ ಅಂತ ಇದರು ಅವಾಗ ದು.
ಹ ಈಗ ಈಗ ಸತೀಶ್ ಸರ್ ಅ್ರನೆ.
ಸತೀಶ್ ಸಾರ ಸ್ಲೈಲನ್ ಹ್ಞೂ ಗತ್ತು ಪಾರ್ಟಿ ಬರ್ತೀಾರೆ ನಮ್ಮ ಹತ್ರ.
ಹ ಅವ್ರ ಹತ್ರಾನೇ ಇರ್ತಾನ ಐ ತಿಂಕ್ ನೀನ್ ನೋಡಿರ್ಬಹದು ಭವಿಷ್ಯ. ನಮ ತಮ್ಮನ ಈ.
ಅಯ ಎಏಲ್ಲ. ನೋಡು ಮೊನ್ನೆ ವಾಲಿಬಾಲ್ ಆಡೋದ ಬಂದಿದತ್ತನೇ ಅವ್ನು
ಹಾ ಹಾ.
ಇನ್ನು ಎಲ್ಲಲ್ಲಾ ಮಡ.
ಹ್ಮ್ ಹ್ಮ್.
ಮತ್ತೆ ಇನ್ನಂತ ಸಂಚಾರ.
ಇನ್ನೇಏನಿಲ್ಲ ಅವ ಅವನು ಅದು ನಾಲ್ಕು ವರ್ಷ ಕಾಂಟ್ರಾಕ್ಟ್ ಆಯ್ತಲ್ಲ.
ಯಾರು ಅಂದ ನಿನ್ ತಮ್ಮಂದ.
ಹಾ ಅದ್ರಲ್ಲಿ ಸೇರ್ಸ್ತೀನಿ ಅಂತ ಅವ್ರು ಸರಿ ಹೇಳ್ತಾರ ಅಂತೆ.
ಎಫ್್ಟಿ ಸ ತರದು.
ಿಸಿ.
ಎಫ್ಟ ಸಿ ಅಂದ್ರನಡ.
ಫಿಕ್ಸ್ಡ್ ಟರ್ಮ್ ಕಂಟ್ನ.
ಫಲ್ ಟೈ್ ಕಾಂಟ್ರಾಕ್. ವರ್ತಂತ.
ಫುಲ್ ಟೈಮ್ ಅಂದ್ರೆ ಎಷ್ಟು ವರ್ಷ.
ನಫುಲ್ಟ್ಟು. ಅವ ಅಂದ್ರೆ ಅವ್ರ ಗುಟ್ಟೋಗೋವರ್ಗೂ ಇತ್ತು. ಇ ನಾಕ ನಲ್ಕು ವಷ ಅಂತ ಮಾಡ. ಹ.
ಹ್ಮ.
ಏನಾರ ಬೇಕಂದ್ರೆ ನಾಲ್ಕು ವರ್ಷ ಆದ್ಮೇಲೆ ಮತ್ತೆ ರಿನ್ಯೂ ಅಂಟಾವ.
ಹ್ಮ. ಯಏಾರೋ ಗೊತ್ತಿಲ್ಲ ಈಗ ಬೇರೆ ಹ.
ಇನ್ನುೂ ಆಗಿಲ್ವಾ ಅದು ಎಫ ಎ ಸಿರಾಕೊಂಡಿಲ್ವಾ.
ಇನ್ನುೂ ಆಗಿಲ್ಲ ಇನ್ನು ತಗೊಂತಾನೆ ಅವ್ರ ಅವಂದ ಆಗಿಲ್ಲ ಅವ್ರ ಸರ್ ಹೇಳ್ತಿದ್ರಂತೆ ಮಾಡಿಸತೀನ ಅಂತ ಅದೇ ಸ.
ಯಾರ್ ಕೆಲ್ಸ ಜಾಮ ಮಾಡ್ತಾರ ಅವ್ರನ್ನ ಎತ್ಕೊಳ್ತಾರ. ಕಾಂಟ್ರಾಕ್ಟ. ಮ ಎಲ್ಲ ಹುಡುರು ಗ್ಯಾ ಮಾಡ್ತಾ ಇರ್ತಾರೆ ಅವರು ರೀಜನ್ ಮಾಡ್ಕೊತಾರೆ ಅದನ್ನ.
ಹಾ ಅದಕ್ಕೆೇ. ಅವನು ನಾನ್ ಬೇರೆ ಕಡೆ ಒಂದ್ ಕಡೆ ನೋಡಿದ್ದೆ ಕೆಲ್ಸ ಅವನ್ಗೋಸ್ ಅವನ್ಗೋಸ್ಕರ ಆ ಕಡೆ ವೈಟ್ ಫೀಲ್ಡ್ ಅಲ್ಲಿ ವೈಟ್.
ಏನು ಕೆಲಸ ಇದೆ?
ಅಲ್ಲಿ ಇದು ಇದು ಸಿಟಿ ಸ್ಕ್ಯನಿಂಗ್ ಮಷೀನ್
ಪ ಟಿ ಅಲ್ಲ ಸಿ ಟಿ ಸ್ಕಾನಿಂಗ್ ಮಿಷೀನ್
ಹ ಸಿಟಿ ಸ್ಕ್ಯನಿಂಗ್ ಮಷೀನ್ ಹ
ಹ್ಮ
ಅಲ್ಲಿ ರೆಡಿ ಆಗತ್ತೆ ಅಲ್ಲಿ ನೋಡಿದ್ದೆ, ಹ ನ ಈ ಹೋಗಿ ಅಲ್ಲಿ ಟ್ವೆಂಟಿ ಫೈವ್ ಬರುತ್ತೆ. ಕಟ್ಟಾಯಿ ಟ್ವೆಂಟಿ ಟು. ಹಾ ಟ್ವೆಂಟಿ ಟು ಆ ತರ ಬರುತ್ತೆ.
ನಿನ್ ತಮ್ಮಂದ ಏನ್ ಇದಾಯತಳ ಕ್ವಾಲಿಫಿಕೇಶನ್
ಅದೇ ಸೇಮ್ ನಂತರ ಐಟಿ
ಮತ್ತೆ ಇದಕ್ ಟ ಟಿ ಹೋಗ್ಬಿಟ್ಟಿದ ಏನು?
ಇಲ್ಲೆ ಇಬ್ರದು ಆಗತ್ತಾ ಎಲ್ಲಿ ಆಗತ್ತೆ? ಮತ್ತೆ ಅವನು ಈಗ ಕಂಟಿನ್ಯೂಸ್ ಮಾಡ್ತಾ ಇದಾನ ಕಂಟಿನ್ಯೂಸ್ ಮಾಡೋವ್ರಿಗೆ ತಗೊಳಲ್ಲ.
ಹಬೋದಪ್ಪ, ಹೋಗಿ ಇದಾರ ರಿಸೈನ್ ಮಾಡಿ ಇದು ಮಾಡ್ಕೊಬೋದು.
ಹ್ಮ ಆದ್ರೆ ಮತ್ ಇಬ್ರು ಅಣ್ಣ ತಮ್ಮದ ಆಗತ್ತ ಅಲ್ಲಿ
ಅಣ್ಣತಮ್ಮ ಅಂದ್ರೇನು?
ಅದ ಏನೋ ಒಂದೇ ಬ್ಲಡ್ ಲೈನ್ ಅಲ್ಲಿ ಒಂದೇ ಕಂಪ್ನಿಯಲ್ಲಿ ಇರಬಾರ್ದ ಅಂತ ಹೇಳ
ಯಾರು ಹೇಳಿದ್ದಾರೆ ಫೋನ್ ನನಗ ನಾನು ಗೊತ್ತಿರ ಮಟ್ಟಿಗೆ ಹೋಗಿ ನೀನ್ ಸೇರ್ಕ ಸೇರ್ಕಬೋದಿ ತಪ್ಪ ಮೊನ್ನೆ ಆಯ್ತು?
ಟಿಟಿ ಅವನ್ದು ತಾನೇ
ಹ್ಮ್
ಅದು ಐ ತಿಂಕ್ ಜಸ್ಟ್ ಬರೀ ಡಿಪ್ಲೊಮದವ್ರಿಗೆ ಅನ್ಸುತ್ತೆ.
ಡಿಪ್ಲೊಮಾದದಲ್ಲಿ ಮಾತ್ರ ಹೌದು.
ಹ್ಮ ಮೊನ್ನೆ ಇವ್ರು ಯಾರು? ಕ್ವಾಲಿಟಿ ಅವ್ರು ಬಂದಿದಾರಲ್ಲ
ಪ್ರಕ್ಟಿಸ
ಹೌದು ಎಫ್ ಟ ಸಿ ನೇನ
ಹ್ಮ್ ಒಂದು ಎನ್ ಟಿ ಡಿ ಎಫ್ ಆರ್ ಆಗಿ ಬಂದವರು ಗೊತ್ತಾ ಎನ್ ಟಿ ಡಿ ಎಫ್ ಆರ್ ಅವ್ರದ್ದು ಇದು. ಟ್ಟಮ್ಮ
ಹಾ
ಇದ್ರ ಯಾರು ಪಾಲಿಟ ಯಾರ ಬಂದ್ರ ಎ
ಅವ್ರಿಗೆ ಸ್ಯಾಲ್ರಿ ಬೇರೆನಾ
ಸೊ ಹಾಗೇ ಮೂವತ್ತುನಾಲ್ಕು ಬರುತ್ತೆ.
ಅವ್ರಿಗೆ ಎಫ್ಟಿ ಸಿ ಅವ್ರಿಗೆ ಮತ್ತೆ ನ್ ನಮ ನಮ ಟಿ ಟಿ ಎಮ್ದವರಿಗೆ
ಸೇಮಾ ಹ್ಮ ನಮ್ದು ಅವ್ರದು ಏನ್ ಆಜಗಜಾ ಅಂತರ ಹ
ಅಂಗ್ ನೋಡೋಕೋದ್ರೆ ನಮ್ಮ್ದದು ಫೆಸಿಲಿಟೀಸ್ ಎಲ್ಲ ನೋಡುತ್ತೆ ಅವ್ರದ್ದು ಏನು ಫೆಸಿಲಿಟೀಸ್ ಇರಲ್ಲ ಕ್ಯಾಂಟೀನು ಟ್ರಾನ್ಸ್ಫರ್ ಎರ್ ಎರಡೂ ಬರಲ್ಲ ಅವ್ರದು ನಮ್ಮ ತರ ವೀಸ್ಫ ಇರು ಸರ್ಗೆ
ಹಾ
ವೇ ಸಪ್ಪೆ ಐತೆ. ಮೊಸರನ್ಸ
ಹ್ಮ
ಹ್ಮ್ ನಮ್ಗೆ ಟ್ರಾನ್ಸ್ಪೋರ್ಟ್ ಅದೆಲ್ಲಾ ಫ್ರೀಯ ಇರುತ್ತಲ್ಲ ಹ್ಮ್ ಅಷ್ಟೇ ನಮ್ಗೆ ಇನ್ನೊಂದು ಈಗ ಮೂರ್ ವರ್ಷ ಆದ್ಮೇಲೆ ಎಷ್ಟು ಮಾಡ್ಬೋದ ಅಂತೆ ಹಾ ಇಂಕ್ರೀಸ್ ಸ್ಯಾಲರಿ ಎಷ್ಟು ಆಲ್ರೆಡಿ ಎಷ್ಟು ಅದು ಐನೂರು ಆರ್ನೂರು ಆಗಿದೆ ಅಲ್ಲ
ಸರಿಯಾಗಿದೆ ಈಗ